ಅಲೋ
ಹಲೋ ಭೈ
ಏನ್ ಮಾಡ್ತಿದ್ದೆ ಬಾಯ್
ಏನಿಲ್ಲ ಬಯ್ ಸುಮ್ನೆ ಕೂತಿದೆೆ ನೀವೇ ನಮ್ನ ನೆನಪ ಮಾಡ್ಕೊಳಲ್ಲ
ಮಾಡ್ಬಿಟ್ಟಿದರ ಏನ್ ಸಮಾಚಾರ
ಏನಂತ ಗೊತ್ತಇಲ್ಲ ಬಯ ನೀವೇ ಹೇಳ್ಬೇಕು ನಮ್ ಎಲ್ಲಾ ಮರ್ತ್ ಬಿಟ್ಟರ ನೀವ
ನಾವೆಲ್ ಮರ್ಯನ ಬಾಯಿ ನೀವೇ ಮರ್ತ್ ಬಿಟ್ಟಿದ್ದೀರ ನಮ್ಮನ್ನ ಕಾಲ್ ಮಾಡಲ್ಲ ಏನು ಇಲ್ಲ
ಮತ್ತೆಗ ಯಾರ್ು ಮಾಡಿದಾರ ಬ್ರ
ನಿಮ್ ಲೋಕದಲ್ ನೀವ್ ಇರ್ತಿರ ಬಯ್
ಹ ಹೌದ ಅನು ಬಯಿ
ಹ್ಮ್ ಕಾಲ್ ಮಾಡಕಂತ್ರ ಬ ಎಲ್ಲಿದ್ರ ಬಾಯ ನೀವು
ನಾ ಎಲ್ಲೇ ಹಾಸ್ಟೆಲ್ ಮುಂದಿದ್ದೆ
ನಾನು ಹಾಸ್ಟಲ್ಮ್ ಮುಂದಿದ್ದೇನೆಲ್ಲ ಬೈ ಹ್ಮ ಮತ್ತೆ ಬೈ ನೆನಪಿದ್ದೀರಾ ಬ್ರೋ ನೀವೆಲ್ಲಿ ಮರ್ತ ಹೋಗ್ಬಡ್ತೀರಾ ನಮ್ಮ ಇದು ಬ್ರೋ ಸ್ಟ್ರೈಕ್ ನಡೀತಿದೆ ಗೊತ್ತಾ ನಿಮಗೆ ಇದು ಕೃಷಿ ಮತ್ತೆ ಎಲ್ಲಾ ಕೃಷಿ ಕಾಲಲ್ಲೆಲ್ಲಾ ಸ್ಟ್ರೈಕ್ ನಡೀತಿದೆೆಯ ಅಲ್ಲ
ಹ್ಮ್ ಹ್ಮ್ ನಿಮ್ ಕಾಲೇಜ್ ಅಲ್ಲಿ ನಡೀತಾ ಇದ್ದ್ಯಾಾ
ನಮ್ ಕಾಲೇಜಲ್ಲಿ ಸೀನಿಯರ್ಸ್ ಇಲ್ಲ ನಾವ್ ಅ ಜೂನಿಯರ್ಸ್ ಅಷ್ಟೇ ಇದ್ದೀವಿ ಅದಕ್ ನಡೀತಿಲ್ಲ ಸೀನಿಯರ್ಸ್ ಬಂದಾದ್ಮೇಲೆ ನಡ್ಸ್ಬೋದು ಅಷ್ಟೊಳಗೆ ಏನಾದ್ರು ಅನುಮತಿ ಬಂದ್ರೆ ಏನು ಮಾಡಕ್ ಆಗಲ್ಲ
ಇಲ್ಲ ಇದು ಏನ ಟ್ವೆಂಟಿ ಫಸ್ಟ್ಗೆ ಇದು ಎಕ್ಸಾಮ್ ಇದೆ ಅಂತಲ್ಲ ಇವು
ಹ್ಮ್ ಏವು ಟ್ವೆಂಟಿ ಫಸ್ಟ್ಿಗೆ ಎಕ್ಸಾಮ್ ಇದೆ ಮತ್ತ ನಮ್ದಿದು ಎಕ್ಸ್ಟರ್ನಲ್ ಎಕ್ಸಾಮ್ ಕೂಡ ಹತ್ರ ಬರ್ತ ಅಲ್ಲ ನೆಕ್ಸ್ಟ್ ಮತ್ ಹದಿನೆಂಟರಿಂದ ನಾವು ಎಕ್ಸಾಮ್ ಸ್ಟ್
ಹೌದಾ ಆ
ಹ್ಮ್ ಎಕ್ಸ್ಟರ್ನಲ್ ಎಕ್ಸಾಮ್ ಹೆಂಗ್ ಪ್ರಿಪೇರ್ ಆಗಿದ್ದೀರಾ ಕೃಷಿ ಕೀಟಶಾಸ್ತ್ರ
ಅಯ ಗೀಟ ಜಾಸ್ತ್ರ ಮತ್ತು ಪ್ಯಾಥೊಲಜಿ ಅವುಗಳ
ಇನ್ ತಲೆಗೆ ಆತ್ವಲ್ರಾ
ಹ ಇನ್ನ ಕೀಟಶಾಸ್ತ್ರ ಒಂದ್ ಸ್ವಲ್ಪ ಹೋದ್ರೆ ದಾತಲೋಜಿ ಅಂದರು ಚಮೆಂಗಂದ್ರ ಹೋಗ್ಬಿಡುತ್ತೆ
ಹೌದಾ ಸಸ್ಯಶಸ್ತ್ರ
ಅವರು ಯಾವ ಸ್ಪೀಡ್ಲೆ ಹೇಳ್ತರ್ತಾರ ಯಾವ ಸ್ಪೀಡ್ಲೆ ಹೇಳ್ತಾರ ಅವ
ಹೆಂಗ ಏನು ಗೊತ್ತೇ ಇಲ್ಲ
ಏನ್ ಮಾಡ ನನಗಂದ್ರು ಫುಲ್ ಚಿಂತೆ ಬಿಟ್ಟದದ ಏನ್ ಬರಿೀತಿವ ಏನ್ ಬರಿಯಲ್ಲ ಅಂತನ
ಹಾ ಹಾ ಹಾ
ಹ್ಮ್ ಮತ್ತ್ ನೋಡಿದ್ರೆ ನಾಳೆ ಒಂ ಇದು ಇದೆ. ನಾಳೆ ಎನ್ವಿರ್ನಮೆಂಟ್ ಇದು ಎಕ್ಸಾಮ್ ಇದೆ ಪರೀಕ್ಷೆ ಇದೆ ಗೊತ್ತಿಲ್ಲ ಅದ ನೋಡಿದ್ರೆ ನ್ಯೂಟ್ರಿಷನ್ ಸೈಕಲ್ ಅಂತೆ ಮತ್ತೆ ಪೋಲುಶನ್ ಷನ್ ವಾಟರ್ ಪೊಲ್ಯೂಶ ನ್ ಏರ್ ಪೊಲ್ಯೂಷನ್ ರೇಡಿಯೇಷನ್ ಪೊಲ್ಷನ್ ಅಂತೆ ಏನೇನೋ ಹೇಳಿದರೆ ಏನು ಗೊತ್ತಾಗ್ತಿಲ್ಲ ಏನ್ ಬರಿಬೇಕ ನನದುೂ ಗೊತ್ತಿಲ್ಲ
ಹೌದಾ ರೇಡಿಯಷನ್ ಪೊಲ್ಷನ್ ಅಂದ್ರೆ ಏನಾವ
ರೇಡಿಯೇಷನ್ ಪೊಲ್ಯೂಷನ್ ಅಂದ್ರೆ ಇನ್ಫಾರೆಡ್ ಇನ್ಫ ವೈರಸ್ ಇರುತ್ತೆ ಇನ್ಫ ರೆಡ್ ರೇಡಿಯೇಷನ್ ಇರುತ್ತೆ ಗೊತ್ತಾ
ಹಾ ಹಾ ಹಾ
ಹಂಗಂದ್ರೆ ಈಗ ಇದು ನ್ಯೂಕ್ಲಿಯರ್ ರೇಡಿಯಷನ್ ಮತ್ತೆ ಫೋನಂದ ಪರಿಸರ ಫೋನಿಂದ ರೇಡಿಯೇಶನ್ನು
ಹಾ ಹಾ ಹಾ
ಆ ರೇಡಿಯೇಷನ್ ಗಳಿಂದ ನಮಗ್ ಬಹಳ ಪ್ರಾಬ್ಲಮ್ ಆಾಕಿದೆ ಈಗ ನ್ಯೂಕ್ಲಿಯರ್ ರೇಡಿಯೇಷನ್ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸುತ್ತಮುತ್ತ ಇರುವ ಹಳ್ಳಿಗಳಿಗೆಲ್ಲ ಬಹಳ ತೊಂದರೆ ಆಗತ್ತೆ
ಹಾ ಇದು ಬರ್ಸದು ಹೊತ್ತು
ಹ್ಮ್ ಮತ್ತೆ ಇದು ಇದು ಅಂಗವಿಕಲ್ಲ ಮತ್ ಮಕ್ಕಳು ಹಡ್ತಾರೆ ಅದು
ಹ್ಮ್ ಹ್ಮ್ ಹ್ಮ
ಬಾಳ ಪ್ರಾಬ್ಲಮ್ ಆಗತ್ತೆ ಅದ್ರಿಂದ ಅದಕ್ಕೆ ರೇಡಿಯೇಶನ್ನ ಜಾಸ್ತಿ ಈಗ ಎಲ್ ನೋಡಿದ್ರು ರೇಡಿಯಷನ್ ಇಂದಾನೇ ನಾವ ಈ ಫೋನಲ್ಲಿ ಮಾತಾಡ್ಬೇಕಾದ್ರು ರೇಡಿಯೇಷನ್ ಬ ಬೇರೆ ಬರ್ಡಿಗೆಲ್ಲ ಹಾನಿ ಮಾಡುತ್ತೆ
ಇದು ನೆಟ್ವರ್ಕ್ ಕೂಡ ಅದನೇ ರೇಡಿಯೇಷನ್ ಏನ
ಹ್ಮ್ ನೆಟ್ವರ್ಕ್ ಕೂಡ ರೇಡಿಯೇೇಶನ್ ಈಗ ಹೇಳಿದ್ರಲ್ಲ ನಿನ್ನೆ ಫೋನ್ ರೇಡಿಯಷನ್ ಫೋನ್ಂದನೂ ಕೂಡ ಬಹಳ ಪಕ್ಷಿ ಪ್ರಾಣಿಗಳಿಗೆ ಎಫೆಕ್ಟ್ ಆಗತೆ
ಹ್ಮ್ ಹ್ಮ್ ಹ್ಮ್
ಅವುಗಳಗಳ ಹೃದಯ ಗಾತ್ರ ಸ್ವಲ್ಪ ಸಣ್ಣದಿರುತ್ತೆ ನಮ್ದು ನಮ್ದಾದ್ರೆ ಸ್ವಲ್ಪ ದೊಡ್ಡದ ಇರುತ್ತೆ ಮತ್ತೆ ಅವುಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಪಕ್ಷಿಗಳು ಆದ್ರೆ ಆದ್ರಿಂದ ಅವನು ಸತ್ ಹೋಗುತ್ತೆ ಮತ್ತೆ ಇದು ಮತ್ತೆ ಇದ್ರ ಪೊಲ್ಯೂಷನ್ ಹೇಳಿದ್ರು ವಾಟರ್ ಪೊಲ್ಯೂಷನ್ ನೈಟ್ರೋಜನ್ ಪೊಲ್ಯೂಷನ್ ಅಂತೆ
ಹಾ ನೈಟ್ರೋಜನ್ ಪೊಲ್ಯೂಷನ್ ಅಂದ್ರೆ ಹೆಂಗೆ
ನೈಟ್ರೋಜನ್ ಪೊಲ್ಯೂಷನ್ ಅಂದ್ರೆ ನಾವು ಜಾಸ್ತಿ ನೈಟ್ರೋಜನ್ ಬಳಕೆ ಮಾಡ್ತಿದೀವಿ ಹಿಂದಿಲಗಳು ತೈಲಗಳು
ಹಾ ಹಾ ಹೌದು ಹೌದು
ಹ್ಮ ತೈಲಗಳಿಂದ ನಾವು ಜಾಸ್ತಿ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಪೊಲ್ಯೂಷನ್ ಆಗತ್ತೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವುಗಳೆಲ್ಲ ಬಹಳ ಬಹಳ ಪ್ರ ಪ್ರಾಬ್ಲಮ್ ಆಗ್ತಿದೆ ಮತ್ತೆ ಸೀಿವೇಜ್ ಸಿಸ್ಟಮ್ ಅಂತ ಗೊತ್ತಾ ನಿಮಗೆ
ಸಿ ಎ ಸಿಸ್ಟಮ್ ಹಾ ಗೊತ್ತಿಲ್ಲ ಬ್ರೋ
ಸೀಿವೇಜ್ ಸಿಸ್ಟಮ್ ಅಂದ್ರೆ ನೀರ್ ಬಂದಿರುತ್ತೆ ಈಗ ಮಳೆ ನೀರ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ ಒಂದು ಕಡೆಗೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಮಳೆ ನೀರನ ಸ್ಟೋರ್ ಮಾಡಿ ಅದನ್ನ ಬೇರೆ ಈ ಕುಡಿಯೋ ಪರ್ಪಸ್ ಇಲ್ಲಾಂದ್ರೆ ಬೇರೆ
ಹ್ಮ
ಗಿಡಗಳು ಬೆಳಸಕು ಇಲ್ಲಾಂದ್ರೆ ತರಕಾರಿ ಬೆಳಸಕೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವ ಕೆಲವಕ್ಕೂ ಯೂಸ್ ಮಾಡ್ಕಂತಾರೆ.
ಹಾ ಹಂಗಂದ್ರೆ ಕೃಷಿ ಹೊಂಡಾ ಅಂತ ಇರ್ತದೆ ಅದು ನಮ್ಮ ಹೊಲ್ದಲ್ಲೇ ಇದೆ.
ಹ್ಮ್ ನಕೆಲ್ಲ ಕೆ ಸಿಬ ಸಿಸ್ಟಮ್ ಅಂತರಿ
ಹ್ಮ್ ಹ್ಮ್ ಹೌದಾ
ಹ್ಮ
ಹ್ಮ ಹ್ಮ್ ಮತ್ತೆ
ಮತ್ತ ಏನು ಇಲ್ಲ ಈಗ ಈ ಹ್ನ್ ಸರ್
ಹಾ ಹಾ ಹಾ
ಈ ಏರ್ ಪೊಲ್ಯೂಷನ್ ಕೂಡ ಇದು ಗಾಳಿ ಪಲ್ ಗಾಳಿ ಕೂಡ ಬಹಳ ಮಾಲಿನ್ಯ ಕೂಳ್ ತುಂಬಕೊಂಡಿದೆ
ಹಾ ಹಾ ಗಾಳಿ ಯಾವ್ಯಾವ ರೀತಿಯಿಂದ
ಗಾಳಿ ಯಾವ ರೀತಿ ಅಂದ್ರ ಈಗ ಬಾಳ ಒಯದು ಕಾರು ಬೈಕು ಬಾಳ ತಗೊಂತಿದೀವಿ್ ನಾವು ಈಗ ಅದ್ರಿಂದ ಡೀಸೆಲ್ ಪೆಟ್ರೋಲ್ ಆಗದಾಗ ಹೊಗೆಗಳು ಬರುತ್ತಲ್ಲಾ ಹೊಗೆಗಳಲ್ಲಿ ಬಹಳ ಪೊಲೀಸ್ ಹ್ಮ್ ಮತ್ತೆ ಈಗ ಅದೇ ಈಗ ಪೊಲ್ಯೂಷನ ಕಂಟ್ರೋಲ್ ಮಾಡಕ್ಕೆ.
ಹ್ಮ್ ಹ್ಮ್.
ಹಲವಾರು ತರ ಬಗೆ ಬಗೆಯಕ ಇದು ಕಂಟ್ರೋಲ್ ಮಾಡಕ್ ವೆಹಿಕಲ್ಸ್ ಬಂದೆ ಈಗ ಎಲೆಕ್ ಲೆಕ್ಟ್ರಿಕಲ್ ವೆಹಿಕಲ್ ಅಂದ್ರೆ ಇದು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡಲ್ಲ. ಪ ಹೊಗೆ ಅಷ್ಟೇ ಹೊಗೆ ಬಿಡಲ್ಲ ಅದು.
ಹಾ ಹಾ ಹಾ ಅದಕ್ಕೆಲ್ಲೇ ಈಗ ಎಲ್ರೂ ಎಲೆಕ್ಟ್ರಿಕಲ್ ಬೈಕ್ ತೊಳತ್ತಿದ್ದಾರೆ.
ಹ್ಮ್ ಎಲೆಕ್ಟ್ರಿಕಲು ಮತ್ತೆ ಇ
ಹಾ ಸಿ ಎನ್ ಜಿ.
ಸಿ ಎನ್ ಜಿ ಗ್ಯಾಸು ಅವಕ್ಕೆಲ್ಲ ಬಹಳ ಬೇಡಿಕೆ ಇದೆ ಈಗ ಮುಂದೆ. ಈಗ ಮುಂದಿನ ಜನ್ರೇಷನ್ ಅಲ್ಲಿ ಈಗೆಲ್ಲಾ ಈ ಪೊಲ್ಯೂಟೆಡ್ ವೆಹಿಕಲ್ಸ್ ಎಲ್ಲ ತೆಗಿಬೇಕಂತ ಆದೇಶ. ಓಡ್ಸಿದ್ರು ಓಡಸ್ಬೋದು ಹಂಗೆ.
ಅದೇ ಅದೆಲ್ಲಾ ಬಾಳ ಬಾಳ ಮಂದಿ ವೇಸ್ಟ್ ಅಲ್ ಸರ್ ದೋ ಹಜಾರ್ ಎಲ್ಲ ಬಾ. ನಂಬರ್ ಆಪ್ ಇದು ಜಾಸ್ತಿ ಅದೇ ಇದೆಯಲ್ಲ.
ಹ್ಮ ಮೈ ಈಗ ಜಾಸ್ತಿ ಇದೆ ಈಗೆಲ್ಲಾ ಇದು ಮಾಡ್ ತರ ಅವರು ಈಗೆಲ್ಲಾ ಬ್ಯಾನ್ ಮಾಡೋ ಚಾ ಸಾಧ್ಯತೆ ಇದೆ ಬಹಳ ಸಾಧ್ಯತೆ ಇದೆ.
ಹ್ಮ್ ಹ್ಮ್ ಹೌದ. ಮಾಡ್ಬೋದು ಹಂಗ ಏರ್ ಪೊಲ್ಯೂಷನ್ ತಡೆಗಟ್ಟಬಹುದು.
ಹೂ ಬಿಡದಿಯಲ್ಲಿ ಪ್ರೊಟೆಕ್ಷನ್ ಇದು ಪ್ರೊಟೆಕ್ಟ್ ನಡೀತಿದೆ ನೋ ನೋಡಿದೀರ ಸ್ಟ್ರೆಕ್ ಮಾಡ್ತಿದ್ದಾರೆ ಅಲ್ಲೂ ಕೂಡ.
ಹಾ ಹೌದಾ ಮಾಡ್ತಾ ಇದ್ದಾರೆ . ಇದು ನಿಮ್ಗೆ. ಈ ಡೀಸೆಲ್ ನಮ್ಮ್ ಕಡೆ ಅಲ್ಲಿ ನಾವು. ಹ್ಮ ಮ್ಯಾನ್ ಮೇಡ್ ಗೊತ್ತಾ ನಿಮ್ ಮ್ಯಾನ್ ಮೇಡ್ ತಯಾರಸ್ಬೋದು ಅಂತ.
ಹ್ಮ ಮ್ಯಾನ್ಮನಿ ಇದ್ರಿಂದ ಮಾಡ್ತಾರಲ್ಲ ಹೊಂಗೆ ಬೀಜ ದಿಂದ.
ಹ್ಮ್ ಹ್ಮ್ ಹ್ಮ್.
ಹಂಗೆ ಸೀಡಂದ ಅದ್ರಿಂದ ಮ್ಯಾನ್ ಮೆಡು ಅದ್ರಿಂದ ಜಾಸ್ತಿ. ಏನು ನಮಿಗ್ ಮತ್ತ ಅದರದ್ದು ಕಾಸ್ಟ್ ಕೂಡ ಇದು ಅದರದ್ದು ಏನ್ ಕಾಸ್ಟ್. ಕನ್ನಡದಲ್ಲಿ ಏನಂತಿರ್ .
ಅಷ್ಟ ಅಂದ್ರ ಅದುಕ್ಕೆ ಅದು ವೆಚ್ಚ ಹಾ ಹಾ.
ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಜಾಸ್ತಿ ಮೈಲೇಜ್ ಕೂಡತ್ತೆ.
ಹಾ ಹಾ ಹಾ ಹೌದೌದು.
ಹ್ಮ್ ಮತ್ತೆ ಅದನ್ನಪ್ಪ ಇದು ಮಾಡಕ್ಕ ಕೆಲ್ಸನೂ ಬಹಳ ಈಸಿ ನಾವ್ ಮೊನ್ನೆ ಹೋಗಿ. ನಮ್ಮ್ ಮೇಡಮ್ ಅವರು ಇದ ತಗ್ ಅಂತಂದ್ರೆ ಫುಡ್ ಪ್ರೊಸೆಸಿಂಗ್ ಯೂನಿಟ. ಅಂತ ಅಲ್ಲಿ ಹೋಗಿ ಅವರು ಹೇಳ್ ರು ನಮಗೆ ಹೇಳ್ಕೊಟ್ರು ಹೆಂಗ ಹಂಗ್ ಮಾಡ್ಬೇಕು ಏನೆನ್ ಮಾಡ್ಬೇಕು ಈಗ ನೀವು ಹಿಂದೆನ ಯೂಸ್ ಮಾಡಿದ್ರೆ ನಮ್ ಪರಿಸರಕ್ಕೂ ಬಹಳ ಹಾನಿ ಆಗತ್ತೆ.
ಹ್ಮ ಹ್ಮ.
ಅದಕ್ಕೆ ನೀವು ಈ ತರದ ನಾ ಯೂಸ್ ಮಾಡ್ರಿ. ಫಸ್ಟ್ ಯೂಸ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗತ್ತೆ ಮತ್ತೆ.
ಹಾ ಹಾ ಹಾ ಹೌದೌದು.
ಪಕ್ಷಿಗಳಿಗೂ ಜಾಸ್ತಿ ತೊಂದರೆ ಆಗಲ್ಲ ಅಂತ ಅವ್ರ ಎಲ್ಲಾ ಹೇಳ್ತಿದ್ರು.
ಹೌದೌ ಹೌದು ದು ಹಾಗೆ.
ಹ್ಮ ಈಗಿನ್ ನಮ್ಮ ಈಗಿನ್ ಜನ್ರಷನ್ ಬರೇ ಇ ಡೀಸೆಲು ಪೆಟ್ರೋಲು ಅಂತವೆ ಯೂಸ್ ಮಾಡ್ತಿದಿದ್ದಾರೆ ನಾವು ಅವನ್ನೆಲ್ಲಾ ತಡೆಗಟ್ಬೇಕು.
ಹಾ ಹೌದು ಅದೇ ಅಂದೆ ನಮ್ಗೆ ಮ್ಯಾನ್ ಮೇಡ ಅಂದ್ರೆ ಗೊತ್ತಾಗ್ಲಿಲ್ಲ ಪಸ್ಟ್ ಗೆ ಅರ್ಥ. ಹೆಂಗ್ ಮಾಡ್ಬೋದು ಅಂತ ಗೊತ್ತಾಗಿಲ್ಲ.
ಹ್ಮ್ ಮೊನ್ನೆ ಏನಾಯ್ತು ಗೊತ್ತಾ ಮೊನ್ನೆ ಉಡುಪಿಯಲ್ಲಿ ಒಬ್ಬಳು ಹುಡುಗಿಗೆ ಒಬ್ಬ ಹುಡಗ ಪ್ರಪೋಸ್ ಮಾಡಕ್ ಹೋಗಿದಾನೆ.
ಹಾ ಹೌದುೌ.
ಆ ಹುಡ್ಗಿಗೆ ಆ ಹುಡ್ಗಿ ಒಪ್ಕೊಂಡಿಲ್ಲ ನನಗ ನನಗ್ ಇಷ್ಟ ಇಲ್ಲ ಅಂದ್ಬಿಟ್ಟಿದ್ದಾಳೆ. ಆ ಹುಡ್ಗಿಗೆ ಅಲ್ಪ. ಬಸ್ ಸ್ಟಾಂಡ್ ಅಲ್ಲೇ ಕೊಲೆ ಮಾಡಿಬಿಟ್ಟಿದ್ದಾನೆ ಪೂರ್ತಿ ಹಿಂಗ್ ಮಚ್ ತಗೊಂಡು ಹಿಂಗ್ ಕುತಗಿ ಕೊಯ್ದಿದ್ದಾನೆ.
ಹ ಹಾ ಹಾ ಹಾ
ಫುಲ್ಲು ಹ್ಮ್ ಕೊಯ್ದ್ ಬಿಟ್ಟಿದ್ದಾನೆ ಮೊನ್ನೆ ಮನ್ನೆ ಈಗ ಅರೆಸ್ಟ್ ಮಾಡಿದ್ದಾರೆ ಹುಡ್ಗಗೆ ಹೂ.
ಹ ಹ್ಮ್ ಹ್ಮ್ ಸ್ಪಾಟ್ ಡೆತ್ತ.
ಅಗಲೆ ಸ್ಪಾಟ್ ಡೆತ್ ಡೆತ್ ಅವ್ರ ಅಣ್ಣ ಗಿಣ್ಣ ಎಲ್ರುೂ ಪಾಪ ಹುಡುಗಿ ಈಗ ಫೈನಲ್ ಇಯರ್ ನ ಇದು ನರ್ಸಿಂಗ್ ಅಂತೆ.
ಎಪೋ
ಫೈನಲ್ ಇಯರ್ ನರ್ಸಿಂಗು ಮತ್ತೆ ಯಾವದೋ ಅ ಹಾಸ್ಪಿಟಲ್ ಅಲ್ಲಿ ಇದು ಅರವತ್ ಸಾವಿರ ಸ್ಯಲ್ರಿ ಕೊಡ್ತೀನಿ ಬರ್ರಿ ಅಂತ ಹೇಳಿದ್ರಂತೆ.
ಹ್ಮ ಹ್ಮ್ ಹ್ಮ್ ಹ್ಮ ಹ್ಮ ಹ
ನೋಡಿದ್ರೆ ಹುಡ್ಗಿನ್ ಇದು ಕೊಲೆ ಮಾಡ್ಬಿಟ್ಟಿದ್ದಾರೆ ಎಂತ ಎಂತ ಜನರು ಇದ್ದಾರೆ ಅ ತ್ತ
ಅದೇ ಹೌದೌದು ಎಲ್ಲವನ್ನು
ಹ್ಮ್
ಎಲ್ಲವವನ್ನುೂ ಇದು ಮಾಡುದು ಅಜ್ಜಂತಿ
ನೀ ನೋಡಿ ಮತ್ತೆ ಇದೆ ಮೊನ್ನೆ ಮೊನ್ನೆ ಇದು ಬಿಡ್ತಿ ಅಂತ ಗೊತ್ತಾ ಬಿಡತಿ ಪ್ರೊಟೆಕ್ಷನ್ ನಡೀತಿದ್ದ ಅಲ್ಲ ಅಲ್ಲಿ ಕೂಡ ಇ ಮಾನ್ ನಮ್ಮ ಡಿ ಕೆ ಶಿವಕುಮಾರ್ ಅವರು ಗೊತ್ತಿಲ್ದಂಗೆ ಅವ್ರನ್ನ ಸರ್ವೆ ಮಾಡಕ್ ಕಳಸಿದಿದ್ದಾರೆ ನಮ್ಮ ಅಧಿಕಾರಿಗಳನ್ನ ಇಪ್ಪು ಸರ್ವದಿಕ್ ಕರಣಗಳ ಕಳಸಿದಿದ್ದಾರೆ ಅವ್ರು ನೋಡಿದ್ರೆ ಅಲ್ಲಿರ ರೈತರು ಎಲ್ಲ ಮೆಟ್ಟ ಮೆಟ್ಟ ಹರೆಂಗ್ ಹೊಡೆದ ವಾಪಸ್ ಕಳಸಿದಿದ್ದಾರೆ.
ಹಾ ಮತ್ತೆ ಸುಮ್ ಸುಮನೇ ಹಂಗ್ ಕಳ್ಸಿದ್ದೆ ಯಾರಿಗ. ಇನ್ಫರ್ಮೇಶಷನ್ ಕೊಡ್ಲಾರ ಅಂಗ
ಹ್ಮ ಮೆಟ್ಟು ಕಸ್ಬರ್ಕಿ ಎಲ್ಲಾ ತಗೊಂಡು ಯಾರ್ಯಾರು ಗೋರ್ಮೆಂಟ್ ಆಫೀಸರ್ ಹೋಗ್ಯಿದ್ರಲ್ಲ. ಎಲ್ರಿಗೂ ಬರುತ್ ದಡ ದೊಡ್ಡ್ದ ದೊಡ್ಡ ದೊಡ್ಡ್ದ ಕಸ್ಬ ಬಿಟ್ಟಿದ್ದಾರೆ ಮತ್ತೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಿರಿಯ ಮುಖ್ಯಮಂತ್ರಿದು ಯಡೂರಪ್ಪ
ಎಡ್ರೂರಪ್ಪ
ಎರಡರಪ್ಪ ಅಂತೀ ನೋಡು ದೇವೇಗೌಡ
ಹಾ ದೇವೇಗೌಡ ಅವರು ಹ
ಹ್ಮ್ ಅವರು ಕೂಡ ಮೊನ್ನೆ ಇದು ಇದು ಇತ್ತು ಪ್ರೆಸ್ ಮೀಟು ಅಲ್ಲಿ ಹೇಳಿದ್ದಾರೆ
ಹಾ
ನಮಗ್ ಗೊತ್ತಿಲ್ದಂಗೆ ಇವ್ರಿಗೆ ಯಾಕೆ ಅವ್ರಿಗೆ ಏನ್ ಹಕ್ಕಿದೆ ಅಂತ ನಿಮ್ ಎಲ್ಲಾ ಭೂ ಭೂಮಿಗಳನ್ನೆಲ್ಲ ತಗಂತಿದ್ರ ನಾನ್ ನಿಮ್ ನಿಮ್ ಸಾತ್ ಕೊಡ್ತೀನಿ ನಾನ್ ನನ್ ಪಕ್ಷ ಇರದೆೇ ನಿಮ್ಗೆ ರೈತರಿಗೆ ಇದು ಬೆಳ್ಸಕ ಅಂತ ಹಾ
ಹೌದಾ ಹೌದಂತತ ಹಾ ಇವ ನಿಖಿಲ್ ಕುಮಾರ್ಸ್ವಾಮಿ ಎಲ್ಲ ನಮ್ಮ್ ಊರ ಎಲ್ಲ ಇದು ಇದ್ರ ಇದ್ರ ಸಲಲ್ಲ ಫಂಕ್ಷನ್ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರ್ಸ್ವಾಮಿ ಅವರ ಮಮ್ಮಗ
ಹ್ಮ ಅವರು ಮೊಮೋ ಹಗಾನ ಮತ್ತೆ ಅವ್ರಿಗೆ ಎಲ್ರಿಗೂ ಫಸ್ಟ್ ಇತ್ತು ಅವರು ಅವ್ರ ಪಕ್ಷ ಅಂದ್ರೆ ಬಹಳ ಬೇಡಿಕೆ ಇತ್ತು ಈಗೀಗ ಅವ ಪಕ್ಷಕ್ಕೆ ಬೇಡಿಕೆನ ಇಲ್ಲ
ಹ ಈ ಈ ಸಲ ಆಗುತ್ತೆ ಅವ್ರ ಪಕ್ಷಕ್ಕೆ ಕಂಡಾಟಿ ಇದು ರೈತರಿಗೆ ಬಹಳ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರು
ಸಹದ ದೇವೇಗೌ ಇದು ದೇವೇಗೌಡರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ನಮ್ ಕ ನಮ ಕರ್ನಾಟಕದಲ್ಲಿ ಬಹಳ ಬಹಳ ಯೋಜನೆಗಳನ್ನು ತಂದಿದ್ದಾರೆ ಈ ಕೃಷ್ಣ ಜಲಾಶಯ ಎಲ್ಲ ಬಹಳ ಬಾಳ ಕಟ್ಿಸಿದ್ದಾರೆ ಅವರ
ಹ ಹಾ ಬರೀ ಹದ್ನಾಾಲ್ಕು ತಿಂಗಳಲ್ಲಿ ಅಷ್ಟೇ ಸಿ ಎಂ್ ಆಗಿದರು ಅವರು
ಹ್ಮ್
ಅದರೊಳಗೆ ರೈತರ ಸಾಲ ಮನ್ನಾ ಮಾಡ
ರೈತರು ಸಾಲ ಹಾ ಅವೆಲ್ಲಾ ಬಾಳ ಬಾಳ ಇದು ಸ್ಕೀಮ್ ಎಲ್ಲ ತಗೊಂಬಂದು ರೈತರಿಗೆ ಬಾಳ ಬೆಳಸಿದೆ ಅಂತವ್ರಿಗೆ ನಮ್ ರೈತ್ರೇ ಓಟ್ ಆಗಲ್ಲ ಬರೀ ಇವ್ರು ಯಾರ್ಯಾರು ಸುಮ್ನೆ ಉದ್ರಿ ಹೇಳ್ತಿರ್ತಾರಲ್ಲ ನಾನ್ ಇದನ್ ಮಾಡ್ತೇನೆಿ ಅದನ್ ಮಾಡ್ತೇನಿ ನಿಮ್ಮಮ್ಮ ನಿಮ್ ಮಕ್ಳಿಗೆ ಇದನ್ ಮಾಡಿಸ್ತೀಿ ಅದನ್ ಮಾಡಿಸ್ತೀನಿ ಅಂತ ಸು್ನೆ ಮಾಡೇಳ್ತಾರಲ್ಲ ಅವ್ರರಿಗೆ ಬೋಟ್ ಆಗ್ತಾರೆ ಜಾಸ್ತಿ
ಹಾ ಹೌದೌದು ಹೌದು
ಹ್ಮ್
ಆಯ್ತು ತೋರಿಮತ್ತೆ ಕಾಲ್ ಮಾಡ್ತೀನಿ
ಸರಿ ಆಯ್ತು
ಇಲ್ಲ